ಉತ್ತರ
ಕೇಳಿಸತಿದಿಯಾ ದನಿ ಹ
ಕೇಳಿಸುತಿದೇ
ನಮಗೂ ಕೇಳುತ್ತಿದೆ
ಹಾ ಏನು ಮಾಡುತ್ತಿದ್ದೀರಾ
ಏನಿಲ್ಲ ಹಾಗೆ ಹಾಸಿಗೆ ಮೇಲೆ ಮಲಗಿದ್ದೀನಿ
ಹ ಮಂಚದ ಮೇಲೆ ಮಂಚದ ಮೇಲೆ ಆಸೆ ಹಾಸಿಗೆ ಮೇಲೆ ಮಲಗಿದ್ದೀರಾ
ಹೌದು ಹೌದು
ಹ ಹಾ ನಿಮ್ಮ ಅಮೂಲ್ಯವಾದ ನಿದ್ದೆಯನ್ನು ಎಲ್ಲಿಗೆ ಕಳಿಸಿದ್ದೀರಾ
ಇಂದ ನಿದ್ದೇನೆ ಇಲ್ಲ ತಗಳಪ್ಪಾ
ಯಾಕೆ ಎನ್
ಯಾಕೋ ಬರ್ತಿಲ್ಲ ಬೆಳಗ್ ಅಷ್ಟೊತ್ತಿಗೆ ಎದ್ದೊಳ್ತಿದೀನಿ
ಹ ಏನಾದರು ಯೋಚನೆ ಮಾಡುತ್ತೀರಾ
ಯೋಚನೆ ಏನ್ ಅಲ್ಲಾ
ಹ
ನಮ್ಮ ಗೆಳೆಯ ಕರೆ ಮಾಡುತ್ತಾನೆ ಅದಕ್ಕೆ ಎದ್ದಳ್ತೀನಿ
ಹಾ ಹಾ ಹಾ ಹಾಗೆ ನಿಮ್ಮ ಹುಡುಗ
ಹೊಡದು ಹೊಡದು ಎಬ್ಬಿರಸ್ತಾನೆ
ಒಡ್ದು ಒಡ್ದು ಎಬ್ಬಿಸಕ್ಕ ಇಲ್ಲಿ ಬ ಹ ಬೇಕಲ್ವಾ ನಿಮ್ಮ ಹತ್ ತೀರಾ
ಅಂದ್ರೆ ಕರೆ ಇಗ ನಾನು ಕರೆಯನ್ನು ನಿರ್ಗಮಿಸಿ ಮಲಗಿದರೆ ಮತ್ತೆ ಮತ್ತೆ ಕರೆ ಮಾಡ್ತಿರ್ತಾನೆ.
ಆ ಹಾ ಹಾಗೆ
ಆಗ್ಬಿಡುತ್ತೆ
ನೀವು ವಡ್ದು ವಡ್ದು ಮಲಗಸ್ಬಿಡಿ ಅವರನ್ನು ಕೂಡಾ.
ನ ಮಾಡತಲ್ ಸಕ್ಕೋಗಲ್ ಸ ಕಗಿಲ್ಲಾ ಅಂದ್ರೆ ಮನೇಲ್ ತಿನ್ನಕ್ಕ ಐ ಯಾ ಅನ್ನ ಬೇಡವಾ ಊ ಟಾ ಬೇಡ್ವಾ.
ಹೌದು ಅದು ನಿಜಾನೇ
ಮತ್ತೆ ಹೊಡದು ಹೊಡ್ದ ಅವ ಮಲಗಿಸಿದ್ರೆ.
ನಿಮ್ಮನ್ನು ನಿಮ್ಮ ನಿ ಅತ್ಯ ಅಮೂಲ್ಯವಾದ ನಿದ್ದೆವನ್ನು ಹಾಳು ಮಾಡುತ್ತಾರಲ್ವಾ.
ಆದ್ರೆ ಏನ್ ಮಾಡ ಕಾಗಲ್ಲಾ. ನಾನ್ ಮಾಡಸ್ಕೊ ಬೇಕ್ ಹಾ
ಸೋಂಬೇರಿ ಆಗ್ತಾಳೆ ಅನ್ ತಾ ಎಬ್ಸ್ತಾರೆ ಅಷ್ಟೆ.
ಮತ್ತೆ ಮುಂದೆ ಜೀವನದಲ್ಲಿ ಹಿಂಗೆ ಇದ್ದಾನೆ ಅನ್ಕೋಬೇಕ.
ಆ ಈ ಜಲಿನ್ ದನೇ ಸಮಯಕ್ಕೆ ಸಮಯಕ್ಕೆ ಸ್ ಸರಿಯಾಗಿ ಅಭ್ಯಾಸ ಮಾಡಿ ಕು ಅಂತ ಎಮಿಸ್ತಾರೆ.
ಹೌದೌದು ಮತ್ತೆ ಏನ್ ವಿಷ್ಯ ತುಂಬಾ ದಿನದ ನಂತರ ಕರೆ ಮಾಡಿ ದಿರಾ
ಆ ನಿಮ್ಮ ನಿಮ್ಮನ್ ನಿಮ್ಮ ನೆನಪು ಜಾಸ್ತಿ. ಆಯ್ತು ಅದಕ್ಕೆ ಕರೆ ಮಾಡಿದೆ
ಯಾಕೆ ಆತರ ಆತರ ಏನ್ ನೆನ್ಪ ಮಾಡ್ಕನ್ರೀ.
ಹಾಗೆ ಸುಮ್ಮನೆ ಕುಳತಿದ್ದೆ ನಿಮ್ಮ್ ನೆನಪಾ ಆಯ್ತು ನಿಮ್ಮನ್ನು ನಿಮ್ಮ ಜೊತೆ ಮಾತಾಡೋಣ ಎಂದು
ಹ್ಮ್
ಹ ಅದಕ್ಕಾಗಿ ಮಾಡಿದೆ ಹಾಗೆ ಕರೆ
ಹೌದಾ ಇಲ್ಲ ಇಲ್ಲ ನ ನಾನು ನಿಮ್ ಕರೆಗೋಸ್ಕರನೇ ಏನು ಕಾಯ್ತಿದ್ದೆ.
ಹ ಹಾ ನೀವು ಕರೆ ಮಾಡಬಹುದಲ್ವಾ. ನಡೆಗೆ
ನಾನು ಕರೆ ಮಾಡುವುದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆ ನನ್ನ ಹತ್ರ ಇಲ್ಲ.
ಆನ್ ಸರಿ ಮತ್ತೆ ನಾನು. ಕೊಡುತ್ತೇನೆ ನಂದನ್ನ ನಂದು ನೋಡ್ಕೊಳ್ಳಿ.
ಹಾ ಸರಿ ಆಯ್ತು ನೀವು ನನಗೆ ಕೊಡಿ ನಾ ನಾನು ನಿಮ್ಮನ್ನು ಯಾವಾಗಲೂ ಕರೆ ಮಾಡಿ ಯೋಗಕ್ಷೇಮವನ್ನು ವಿಚಾರಿಸುತ್ತೇನೆ.
ಹಾ ಸರಿ ಹಾಗದ ಮ್ಮಯ ಈ ಮಾತು ಕೇಳಿ ನನ ಸಂತೋಷವಾಯ್ತು ತು
ನಿಮಗೆ ತುಂಬಾ ಖುಷಿ ಆಗುತ್ತೆ ಬಿಡಿ.
ಹಾ
ಮತ್ತೆ
ಹೇಳಬೇಕು.
ಏನ್ ಮಾಡ್ತಿದ್ದೀರಾ.
ಕಾಲಲ್ಲಿ ಚರ್ಮ ಕೀಳುತ್ತಿದ್ದೇನೆ.
ಯಾಕೆ
ಅದು ನನ್ನ ಚಪ್ಪಲಿಯದು ಗಾಯ ಮಾಡುಬಿಟ್ಟಿದೆ.
ಹಾ
ಮತ್ತ್ ಏನ್ ವಿಷಯ.
ಹೇಳಬೇಕು.
ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ.
ಹ ಎಷ್ಟು ಸಲಿ ಕೇಳುತ್ತೀರಾ ಇದನ್ನೇ.
ಅದು ಪರೀಕ್ಷೆಗಳೆಲ್ಲ ಮುಗ್ದ ಹೋಯಿತಲ್ಲ.
ಆ ಹಾ
ಮತ್ತೆ ವಿದ್ಯಾಭ್ಯಾಸ ಮಾಡ್ತೀರಾ ಇಲ್ಲ ಕೆಲ್ಸಕ್ ಹೋಗ್ತೀರಾ ಅಂತ ಕೇಳಿದಿದ್ದೀನಪ್ಪಾ.
ತೆವೆ ಒ ಒಂದು ಕೆಲಸ ನೋಡಿಕೊಳ್ಳುತ್ತೇನೆ.
ಹ್ಮ್
ಹಾಗೆ ವಿದ್ಯಾಭ್ಯಾಸಕ್ಕೆ ಬೇರೆ ಕಡೆ ಎಲ್ಲಾ ವಿಚಾರಿಸಬೇಕು.
ಹಾ ಯಾವ್ದ್ ಮಾಡ್ಬೇಕ ಅನ್ ಅನ್ಕೊಂಡಿದೀರಾ ಅಂದ್ರೆ ಯಾವ್ ಯಾವುದು ನೆಕ್ಸ್ಟ್ ಅನ್ಕೊಂಡಿದ್ದು
ಅದು ಲೆಕ್ಕಾಚಾರದ ವಿಚಾರದಲ್ಲೇ ಬರುತ್ತದೆ. ಅ ಅದೊಂದು ಕೋರ್ಸ್ ಅದು ಎ ಸಿ ಸಿ ಎ ಸಿ ಎಫ್ ಎ ಸಿ ಎಂ ಇ ಈ ರೀತಿ ಇದೆ
ಹ್ಮ್ ಅದೀಕ್ಕೆ ಸಂಬಳಾ ಎಷ್ಟು?
ಅದಕ್ಕೂ ಆ ಐವತ್ತು ಎಪ್ಪತ್ತು ಮೇಲನೆ ಇದೆ.
ಈಗ ನಿಮಗೆ ಆ ವಿದ್ಯಾಭ್ಯಾಸ ಮಾಡೋದಿಕ್ಕೆ ಒಂದ್ ವರ್ಷಕ್ಕೆ ಎಷ್ಟ ಆಗ್ಬೋದು.
ಅದು ಹಣ ಜಾಸ್ತಿ ಬೇಕಾಗುತ್ತದೆ ಅದು ಆಹ ಸ್ಟೆಪ್ಸ್ ಇದ್ದಾವೆ ಆಹ್ ಪರೀಕ್ಷೆ ಬರಿಯಬೇ ಕು
ಹ್ಮ್ ಸಹನಾ ಹ್ಮ್
ಅದು ಒಂದು ಹನ್ನೆರಡು ಅ
ಹೂ ಮತ್ತೆ
ಎ ಇಲ್ಲಾವಿ ಕು
ಮತ್ತೆ ಹೇಳಿ ಅಲ್ಲಾ ಏನಾದ್ರು
ಹ್ಮ್ ಏನು ಹೇಳೋಣ ಏನಾದ್ ತರವನ್ ತು ವಿಷಯ ಕೊಡಿ ಹೇಳುತ್ತೇನೆ.
ಏನ್ ಹೇಳದು ಹೇಳಿ ನಿಮಗೆ. ಹಾ
ಏನಾದರು ಈತಮ್ಮಷ್ ನಿಮಗ
ತಮ್ಮ ಹಾ ಏನ್ ಗೋತ್ತಾ. ಮೆ ಎಲ್ಲೊ ಎಲ್ಲೋ ಹೊರಗಡೆ ಹೋಗಿದ್ದೆ. ಹ ಈ ಒಬ್ಬ.. ಚಿಕ್ಕುಡುಗ ಕೂತಿದ್ದ. ಹೌ ಅಜ್ಜಿ. ಯ. ಇವನ ಕುಂಡಿಗೆ..
ಪಾಪ
ಹ ಬಾರ್ ನಮ್ಮೊಮ್ಮಗನೆ ಅಂತ ಕರೀತಿದ್ರೆ ಅವನು ಬರ್ತಾನೆ ಇಲ್ಲ ಅದಿಕ್ಕೆ.
ಚಿಕ್ಕ ಚಿಕ್ಕ ಚಿಕ್ಕ್. ಕ್ಕಮಗುವಲ್ಲ ತುಂಟಾಟ ಜಾಸ್ತಿ ಓಡಿ ಹೋಗಿರ್.
ಅದಿಕ್ಕೆ ಅವರಜ್ಜ್ ಕಿಡಕ್ ಕಂಡು ಕುಂಡಿಗ್ ನಾಲ್ಕ್ ಬಾರಸ್ತು ಅದು ಕಯ್ಯೋ ಕಯ್ಯೋ ಅಂತ..
ಪಾಪ್ಪದು ಮಗು.. ಇನ್ನು ಮಾ ಅವರು ಅವರು ಎಷ್ಟು ಹೊಡಿದರು ಅವರು ಸರಿ ಹೋಗಲ್ಲ ಚಿಕ್ಕ್. ಚಿಕ್ಕ ವಯಸ್ಸಿನಲ್ಲಿ ಹಾಗೆ.
ಅಷ್ಟೇನಿ.
ನೀವು ಹೊಡಿತೀರ ಮತ್ತೆ ನನ್ ಮಾಡ್ತೀನಿ ಮತ್ತ್. ಹೊಡ್ಸ್ಕೋತೀನಿ ಅಂತಾರೆ ಹಾಗೆ ನಮ್ಮ ಅಕ್ಕ ಮಗಳು ಹಾಗೆ. ನಮ್ಮ ಅಕ್ಕ ಮಗಳು ನಮ್ಮ ಅಕ್ಕಗೆ ನನಗ ಹೊಡಿತಾಳೆ ಹೊಡಿತಾಳೆ ಸಿಕ್ಕಿಲದ್ರೆ.
ಯಾರಿಗೆ ನಿಮ್ಮ ಅಕ್ಕನ ಮಗಳಂಗ.
ನಮ್ಮ ಅಕ್ಕ ಮಗಳು ನಮಗೆ. ನಮ್ಮಕ್ಕಗೆ.
ನೀವು ನಿಮಗೊಡಿತಾಳಾ?
ಹೂಂ ಹೊಡಿತಾಳೆ.
ನೀವು ಬರ್ ಬೇಕಲ್ಲ.
ಪಾಪ ಮಗು ಒಂದೊಂದ್ಸಲಿ ಬಾರ್ಸ್ತೀನಿ ಮಗು ಅಲ್ಲ ಅಂತ ಸುಮ್ನಾಗ್ತೀನಿ ಆಮೇಲ್ ನಾನೇ.
ಅವ್ರು ನಿಮ್ಗೆ ಕೂ ದ್ಲೆಳಿಯೋದು ಮಕ್ಕ್ ಹೊಡಿಯೋದು ಮೂಗಾ ಕೀಳದ ಕಿವಿ ಕಿ ತ್ತವಲ್ಲ
ಜೋ ಒಂದೊಂದ್ಸಲಿ ಕಿವಿ ನೋಡದು ಕಿವಿ ಓಲೆ ಕೀಳದು ಸರ ಕೀಳೋದು ಕೂದ್ಲು ಕೂದ್ಲಿಡ್ಕೊಂಡ್ರೆ ಮುಗೀತು ನನ್ ಕೂದ್ಲು ಇರೋದೆೇ ಕೊತ್ತಂಬರಿ ಸೊಪ್ರ ತರ ಐತೆ ಇಡ್ಕೊಂಡ್ರೆ ಬಿಡೋದೇ ಇಲ್ಲ. ನಿಮಗೆ ಒಂದು ವಿಷ ನಿಮಗೆ ಒಂದು ವಿಷಯ ಗೊತ್ತಾ? ನಾನು ಮಾವಿನ ಹಣ್ಣು ತಿನ್ನಿಸುತ್ತಿದ್ದ್ ದ್ದೆ ಅವಳು ನಾನು ಕೊಯ್ಯುತ್ತಿದ್ದೆ ಇನ್ನು
ಹ
ಆ ಅವಳು ಆ ಹ ಹ ಆಂತಾಂತಿದ್ಲು ಇರು ಸ್ವಲ್ಪ ಕೊಡ್ತೀನಿ ಸ್ವಲ್ಪ ಸಮಯ ತ ಮಾ ಮಾಡ್ಕೊ ಅಂದರೆ ಇಲ್ಲ ಅವಳು ಕೇಳಿಲ್ಲ ಮತ್ತ ತಿರ್ಗಾ ಇಂದ ತಿನ್ನು ಅಂತ ಸುಮ್ನೆ ಕೈ ಟಿ ನೋಡಿ ಬಿಟ್ಟೆ. ಇಲ್ಲ ಅವಳು ಗೊತ್ತಾ ಇನ್ನು ಸ್ವಲ್ಪ ಆಗಿದರೆ ನನ್ನ ಬೆರಳೆ ಕ ಕಚ್ಚಿ ಬಿಡ್ತ್ತಿದ್ದಳೇನೋ. ಫುಲ್ ಮುರ್ದೋಗ್ಬಿಡ್ತಿದ್ಲು ಆ ತರ ಕಚ್ಚಿದ್ದಾಳೆ. ಮತ್ತೆ ಇಲ್ಲಿ ಬ್ಲ ನನ್ನ ರಕ್ತ ಕಟ್ಟಿಕೊಂಬಿಟ್ಟಿತ್ತು ಗೊತ್ತಾ.
ಹ್ಮ್
ಹ
ಚಿಕ್ಕ್ಮಕ್ಕಳಾಡದೆ ತುಂಟಾಟ ನ ಪ್ಪಾ.
ಹೌದು ಹಣ್ಣು ಹಣ್ಣು ಕೊಟ್ಟಿಲ್ಲ ಅಂತ ನನ್ನ ಕೈಯನ್ನೇ ಕೈ ಬೆರಳನ್ನೇ ಕ ಕಚ್ಚಿ ಬಿಡಿತ ಬಿಟ್ಟಿದ್ದಾಳೆ ಅವಳು.
ಒಂತರ ಅವ್ರನ್ನೊಡಕ್ ಕ್ಕೂಗಾಲ್ಲ್
ಸುಮ್ನಿರಕಾಗಲ್ಲ ಹೌದು ಅದು ನಿಜಾನೇ
ತ್ ಮ್ಮ ನಾನು ಮಾಡ್ ನಿ ನಾನು ಮಾಡ್ತೀನಿ ಅಂತ ಬಂದ್ಬುಕುಟ್ಟ್ ಕುೂತ್ಕೊ ಬಿಡ್ತವೆ. ಕೊಟ್ಟಿಲ್ಲ ಅಂದ್ರ ಅಳ್ತವೆ.
ಅದೇ ನಾವು ಮಾಡಿರದನ್ನ ಮತ್ತೆ ತಿರ್ಗ. ತಿರ್ಗಮ್ಮ ಕೆಲ್ಸ ಮಾಡ್. ಕವತ್ರ್
ಮತ್ ನಾವು ಅವ್ರು ಮಾಡಿದ್ನೆ ಇನ್ನೊ ಸಲಿ ಮಾಡ್ಬೇಕಷ್ಟೇ.
ಹಾ ದಿನ ಪೂರ್ತಿ ಅವ್ರು ಮಾಡಿದೇನ್ ಮಾಡ್ಕೊಂಡ್ ಅದಕ್ಕೆ ಹೇಳೋದು ಮನೇಲಿ.
ದೇ
ಸೊಸೆ ನನ್ನಳಿಯಾ
ಆ ಹಾ ಹಾ
ತವೆ.
ಅಯ್ಯೋ ನನ್ನ ನನ್ನ ಅಕ್ಕನ ಮಗಳು ನನ್ನ ಕರದರೇ ನನಗೆ ಅವರು ಕರೆದ್ರು ನೋಡಿದ್ರೇನೆ ಖುಷಿ ಆಗುತ್ತೆ.
ಹ್ಮ ನನಗೂ ಅಷ್ಟೆ ಯಾರು ಎಲ್ಲಾ ಅಕ್ಕ್ ಕ್ ಕಂತರ ಅವ್ರ ಅತ್ತೆ ಅತ್ತೆ ಅಂತಂದ್ರೆ ಏನೋ ಒಂತರ ಖುಷಿ ಆಗುತ್ತ್
ಹೌದು ಅದ್ ದು ನಿಜಾನೆ ಅವರ ಬಾಯಿಂದ ಅದು ತುಂಟಾತ ತುಂಟಾಟದಿಂದ
ಹ್ಮ್ ಈಗನೂ ಅಷ್ಟೇನೆ ನಮ್ಮ ಮನೆ ಮುಂದೆ ಒಬ್ಬ್ ಚಿಕ್ಕ್ ಹಡ್ಗಿದಾಳೆ. ಳ್ ನನ್ ಜೊತ್ ತ್ತ್ ಮಾತಾಡ್ಬೇಕು ಅಂತ ಯಾವಾಗ್ಲೂ ನಮ್ಮಮ್ಮ ಹತ್ರ ಹೋಗಿ ನನಗ್ ಕರೆ ಮಾಡಿಸ್ತಾಳೆ. ಅತ್ತೆ ಅತ್ತಿ ಬಾ ಬಾ ಅಂತಳೆ
ಆ ಹಾಗೆ ಚಿಕ್ಕ ಮಕ್ಕಳು. ಒಂದುಸ್ ಹಚ್ಚಿಕೊಂಡರೆ ಬಿ ಬಿಡುವುದಿಲ್ಲವದು.
ಹಾ ಮತ್ತೇ ಅತ್ತೆ ಅಂದೆ ಯಾವಾಗ್ಲು ಫೋ ಕರೆ ಮಾಡು ಕರೆ ಮಾಡು ಕರೆ ಮಾಡು.
ಹ ಹೌದು.
ಮಾಡಿಲ್ಲಂತೆ ಆಳ್ತಾಳಂತೆ.
ನಿಮ್ಮ ನೆನಪು ಜಾಸ್ತಿ ಕಾಡುತ್ತಿರಬೇಕು.
ಹಾ ಹೌದು ಯಾವಾಗ ದಿನಾ ಫೋನ್ ಮಾಡ ದಿನಾ ಕರೆ ಮಾಡ್ತಾಳೆ.
ಹಾ ಕರೆ ಮಾಡಿ ಮಾತಾಡಿ ಧನ್ಯವಾದಗಳು ನಿಮ್ಮ ಕರೆ ಮಾಡೋದಿಕ್ಕೆ ನಿಮ್ಮ ಧ್ವನಿ ಕೇಳಿ ಸಂತೋಷವಾಯ್ತು.